ಹಾ ಸರ್ ನಮಸ್ತೆ ಸರ್ ಹಾ ನಮಸ್ಕಾರ ಏನಲ್ಲ ಸರ್ ಓದ್ತಾ ಇದೀ ನೋಡ ಗ್ ಸನ ಹತ್ರ ಬರ್ತಾ ಇದಾವಲ್ಲ
ಹೌದಾ ಸರ್
ಎಕ್ಸಾಮ್ ತಯಾರಿ ಪರಕ್ಷೆ ತಯಾರಿ ಮಾಡ್ತಾ ಇದೀವಿ ಸರ್ ನೀವ ಏನ್ ಮಾಡ್ತಾ ಎಲ್ಲ ಆರಾಮ ಇದಿದಿರ್ ತಾನೆ
ಹಾ್ರಾಮಿದೀ ಸರ್ ನೋಡ ಸರ್ ನೀವ್ ಹೇಳ್ಬೇಕು ನಾವ್ ಆರಾಮಿದೀವಿ
ಏನೆಲ್ಲ ನಿಮ್ಮ್ ಊರ್ ಕಡೆ ಏನಾದ್ರೂ ಮಳೆ ಬಂದಿದ ನಿಮ್ಮ್ರ್ ಕಡೆ ಮೆ ಬಂದಿದೆಯಾ
ಹ ಏನ್ ಮಳೆ ಇಲ್ಲ ಸರ್ ನಾವ್ ಇವಾಗ ಸ್ವಲ್ಪ ಪಿ ಸಿ ಪ್ರಿಪರೇಷನ್ ಮಾಡ್ತ
ಹ ಸರ್ ಏನ್ ಮಾಡ್ತಾ ಇದಾರಾ ಮೊನ್ನೆ ಹೋಗಿದ್ದೆ ಒಂದು ಕಡೆ ಎಲ್ಲ ಎಲ್ಲ ಮಾಡಿದೀನಿ ಲಾಸ್ ಆಗ್ಬ ಬಿಡ್ತು ಮಳೆ ಬರ್ತಾ ಇಲ್ಲ ಅದಕ್ಕೆ ಸುಮನೆ ಓದನ ಓದ್ರೆ ಆ್ತು ಒಂದು ಏನಂದ್ರೆ ಒಂದು ಆರ್ಥಿಕ ಮೂಲಗಳು ಇರಬೇಕಲ್ಲ ಹೀಗಾಗಿ ಅಂದ್ಕೊಂಡು ಈಗ ನಾನು ಒಂದು ಶಾಪುರ್ ನಗರಕ್ಕೆ ಬಂದಿನಿ ಓದ್ಗೋಸರ
ಓಹ ಹೌದಾ ನಾವು ಸ್ವಲ್ಪ ಹೊತ್ತು ನಮ್ದು ನಡದ ಇವಾಗ ನಮ್ದು ಸ್ವಲ್ಪ ಬಿಸ್ನೆಸ್ ಮಾಡಿದಿನನಿ ಫೋಟೋ ಸ್ಟುಡಿಯೋ ಫೋಟೋ ಸ್ಟುಡಿಯೋ ಆಗಿದನಿ
ಹ್ಮ್ ಹ್ಮ್
ಮೊನ್ನೆ ಹ ಮೊನ್ನೆ ಫೋಟೋ ಸೋಡೆ ಹಾಕನಿ ಇವಾಗ ಒಂದು ಐದು್ ಆರ್ಡರ್ ಬಂದಿದೆ ಆರ್ಡ್ರ ಮಾಡಿ ಪಡ ನಮ್ದು ಎಲ್ಲಾ ಬಾಳ ಇದಾವವೆ ಫೋಟೋ ವೀಟೋ ಶೂಟ್ ಮಾಡಿದ್ವಿ ಹ ಹೊನ್ನಾವರ ಹೊ ನ್ನಾವರ ಹೋಗಿದ್ವಿ ದಾಂಡೇಲಿ ಹೋಗಿದ್ದೀವಿ ಆಹ ಬಿಜಾಪುರ್ ಹೋಗಿದ್ದೀವಿ ಆಲ್ಮೇಟಿ ಎಲ್ಲ ಚೆನ್ನಾಗಿ ಹೋಗಿ ಬಂದ್ವಿ ಫೋಟೋ ಶೂಟ್ ಮಾಡಿದ್ದೀವಿ
ಹೌ ಸರ್ ನಾನು ಕೂಡ ಮೊನ್ನೆ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ಬಹಳ ಬಹಳ ಒಂದು ಕೇಳಿದ್ದೆ ಹೋಧಿದ್ದೆ
ಹ ವಿಜಯನಗರ ಸಾಮ್ರಾಜ್ಯ ಅವರು ಒಳ್ಳೆ ಅಲ್ಲಿ ಸಖತಾದ ವಿಜಯನಗರ ಸಾಮ್ರಾಜ್ಯದ ಎಲ್ಲರ ಬಂದು ಆ ಮತ್ತು
ನೋಡ್ಬೇಕನ್ನೋ ಒಂದು ಹಾಸ್ಯ ಉಕ್ಕು ಬಂದಿರೋದ್ರಿಂದ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಸಂಗ್ರಹ ಮಾಡ್ಬೇಕೆಂದು
ವಿಜಯ್ ನಗರ ಸಾಮ್ರಾಜ್ಯದ ಅವರು
ಅದಕ್ಕೆ ಮಾಹಿತಿ ಸಂಗ್ರಹ ಮಾಡಬೇಕು ಅ ಕಂಡು ನಾನು ಹೋಗಿದ್ದೆ ಸರ್ ಮೆ ನಮ್ಮ ಫ್ರೆಂಡ್ ಜೊತೆ ಒಂದು ಸ್ಮಾಲ್ ಪ್ರವಾಸ ಒಂದು ಸಣ್ಣ ಒಂದು ಪ್ರವಾಸ
ಹಾ ಹಾ ಪ್ರವಾಸಕ್ಕೆ ಹೋಗಿದ್ರ ನಾವು ಇವಾಗ ಮನ್ನೆ ಪ್ರವಾಸ ನಾವು ಪ್ರವಾಸಿ ಇವೇನ ಪ್ರವಾಸಿ ವ್ಯವ ಟೂರಿಸ್ ಹೋದ ಅಂದ್ರೆ ನಾವು ಎಲ್ಲ ನಮ್ಮ ಕಡೆ ಕತ್ತ ಟೂರಿಸ್ಟ್ ಪ್ಲೇಸ್ ಅಂತ ಮಾಡ ಕೊಡ್ತ ನಾವು ಒಂದ ಐವತ್ ಸಾವಿರ ಒಳಗೆ ಮಾಡಿ ಕೊಡ್ತೀವಿ ಎಲ್ಲ ನಮ್ಮ್ ಕಡೆ ಊಟ ಗೀಟ ಮಧ್ಯಾಹ್ನ ಸಾಯಂಕಾಲ ಮತ್ತು ಬೆಳಿಗ್ಗೆ ಆ ಸಾಯಂಕಾಲ ಸಾಯಂಕಾಲ ಸ್ನಾಯಕ್ಸ್ ಏಲ್ಲ ನಾವೇ ಮಾಡಿ ಕೊಡ್ತಿದ್ವಿ ಇವ ಮಸ್ತ ಅಲ್ಲಿ ಮಾಡಿಕೊಡ್ತಿದ್ವಿ ಮ ನಿಮ್ಮ ಏರೋಪ್ಲೇನ್ ಏೋ ಏರೋಪ್ಲೇನ್ ನಮ್ದು ಎರೆ ಪ್ಲನ್ ಅಲ್ಲೇ ಕಳಿಸಿಕೊಟ್ಟು ನಾವು ಎಲ್ಲಾ ಎಲ್ಲ ಕಡೆಗ ಫ್ರೀ
ಒಳ್ಳೆ ಬಿಸ್ೆಸ್ ಮ್ಯಾನ್ ಅನ್ಿಸುತ್ತೆರ್ ಒಳ್ಳೆ ಬಿಸ್ಸ್ ಮ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅನ್ಿಸುತ್ತೆ ನೀವು
ಹಾ ಮತ್ತೆ ನಾವು ಮಾಡ್ತಿದೀವಿ ನಾವು ಸುಮ್ಮನೆ ಹಂಗೆ ಮಾಡ್ತೇವಿ ಆರ್ಥಿಕವಾಗಿ ಅಂತ ಆರ್ಥಿಕವಾಗಿ ಬಹಳ ಸಂಗ ಸಂಗ ಸಂಗ್ರಣೆಗಳನ್ನು ಎಲ್ಲಾ ಮಾಡಿ ಕ ಕೊಡ್ತಿವರಿ ಅಂತ ದೇನು ಇಲ್ಲ ಎಲ್ಲರಿಗ ಹೋಗೋ ಸ್ವಲ್ಪ ಪ್ರಚಾರವಾಗ್ಲಿ ಅಂತ ಹೇಳಕತಿ ಅಷ್ಟ
ಅವರು ಪ್ರಚಾರವಾಗುತ್ತ ನಾವನ್ನು ಒ ಜನರಿಗೆ ನಿಮ್ಮ ನಿಮ್ಮ ಆ ಒಂದು ಪ್ರವಾಸ ಒಂದು ತಯಾರಿ ಬಗ್ಗೆ ನಾನು ನಾಲ್ಕು ಜನರಿಗೆ ಒಂದು ನಿಮ್ಮ ವಿಷಯವನ್ನು ತಿೇ ಸರಿ ನೀವು ನಮ್ಮಿಂದ ನಿಮಗೂ ಕೂಡ ಒಂದು ಸಹಾಯ ಸಣ್ಣ ಸಹಾಯ ಮಾಡುತ್ತೇವೆ ನಾವು ಆದಷ್ಟು ಯಾಕಂದ್ರೆ ನಮ್ಮ್ ನಾಲ್ಕ್ ಜನರಿಗೆ ಒದ್ನಾಲ್ ಜನ ನಮ್ಮಿಂದ ಒಳ್ಳೆವನ್ ಒಳ್ಳೇದಂದ ಆಗ್ಬೇಕಲ್ಲ ಈಗ ಹೇಳ್ತೀವಿ ಸರ್ವ
ಹಾ ಹೌದ್ರ ಹೌದು ನಾವೆಲ್ಲ ಮಾಡಿ ಕೊಡ್ತವಿ ನಮ್ದ ಏನ ಇದತ್ ಹ ಹೇಳಳ್ಿಡಿ ಸ ಮಾಡಿ ಕೊಡ್ತವಿ ನವು ಹಂಗೇ ಇಲ್ಲ ನಿಮ್ಮ ಟೂರಿಸ್ಟ್ ಪ್ರವಾಸ ಉದ್ಯಮ ಹೋಗುತ್ತ ಅಂದ್ರೆ ಹೇಳಿ ಪ್ರವಾಸ
ಸ ನಮ್ದು ಒಂದು ಓದುವ ಎಕ್ಸಾಮ್ ದೃಷ್ಟಿಯಿಂದ ನಮ್ಮ ಸ್ನೇಹಿತರ ಜೊತೆ ಒಂದು ಸಣ್ಣ ಪ್ರವಾಸ ಕೈಗೊಳ್ಳದ ಕನ್ಕೊಂಡು
ಹ ಹಂಗ ಸ್ನೇಹ ಓ ದ್ವಾರ ಓದ್ವಾರ ಜತ ವ ಆ ಒಂದು ಸ್ನೇಹಿತರ ಜೊತೆಗೆ ಪ್ರವಾಸ ಮಾಡ್ಬೇಕಂದ್ರೆ ಒಂದು ಟೂರಿಸ್ಟ್ ಪ್ಲೇಸ್ ಚೆನ್ನಾಗಿ ಪ್ರವಾಸೋದ್ಯಮ ಅಂತ ಒಂದು ಹ ಪ್ಲೇಸ್ ಚೆನ್ನಾಗಿದೆ ಅಲ್ಲಿ ಹೋದ್ರೆ ಬಿಜಾಪುರಕ್ಕೆ ಹೋದ್ರೆ ಬಿಜಾಪುರಕ್ಕೆ ಹೋದ್ರೆ ಬಿಜಾಪುರದ ಆದದಿಲಿ ಶಹಿಗಳು ಬರ್ತಾರೆ ಗೋಲ್ ಗುಂಬಾನ ಕುಡ ಆ ಹ ಶೇರ್ ಶಾ ಉಷಾ
ಅವಸರ ಅಲ್ಲಿ ಒಳ್ಳೆ ಒಂದು ಗೋಲ್ ಪ್ರಪಂಚ ನಮ್ಮ ಪ್ರಪಂಚದಲ್ಲೇ ಎರಡನೇ ಸ್ಥಾನಕ್ಕೆ ಎರಡನೇ ಸ್ಥಾನದಲ್ಲಿ ಇರುವಂತಹ ಒಂದು ಗೋಲು ಗುಂಬಟಟ್ಟ ಇರುವುದು ನಮ್ಮ ಕರ್ನಾಟಕದ ಬಿಜಾಪುರದಲ್ಲಿ ಅದು ಒಂದು ಹೆಮ್ಮೆ ವಿಷಯ ಒಂದು
ಅದೇ ಇಲ್ಲ ನೋಡ್ರ ಗುಲ ಬಿಜಾಪುರದಲ್ಲಿ ಏನ ಗೋ ಗುಮ್ಮತಲ್ಲಿ ಒಂದು ಸರಿಪರ ಆ ಒದರಿದರೆ ಏಳು ಸ ಏಳು ಬಾರಿ ಅನ್ನು ಹ ಸಂಗ್ರಹಣ ಪುನರಾವರ್ತನವಾಗಿ ಪುನರ್ವರ್ತನವಾಗಿ ಕೇಳಿಸತಿರ್ತದೆ ಏಳು ಬಾರಿ ಒಂದು ಬಾರಿ ಹೋದ್ರೆ ಏಳು ಬಾರಿ ಪುನರ್ವರ್ತನವಾಗಿ ಕೇಳಿಸ್ತದೆ. ತಾಜ್ಮಹಲ್ನ್ ಇಬ್ರಾಹಂ ರೋಜಾ ಅವರು- ಯ- ಇಬ್ರಾಹಂ ರೋಜಾ ಅವ್ರು. ಇಬ್ರಾಹಂ ರೋಜ್ ಅವರು ತಾಜ್ಮಹಲ್ ಯಾರಿಗೆ ಸಲವಾಗಿ ಕಟ್ಟಿಸಿದರು.
ಯಾ -ಸರ್ ಅದು ಇಬ್ರಾಹಂ ಸರ್ ಇಬ್ರಾಹಿಂ ರೋಜ್ ಅವರಲ್ಲ ಸರ್. ತಾಜ್ಮಹಲ್ ಕಟ್ಟಿದ್ದು ಇಬ್ರಾಂ ಇಬ್ರಾಹಂ ರೋಜೆ ಸರ್ ಇಬ್ರಾಹಿಂ ರೋಜೆ ಅಲ್ಲ ಸರ್ ತಾಜ್ಮಹಲ್ ಕಟ್ಟಿದ್ದು ಶಹಜಾನ್. ಸಜನ್ ತನ್ನ ಹೆಂಡ್ತಿ ಮಮತ. ತನ್ನ ಪ್ರಿಯಯಿಸಿ ಮಮ್ತಾಜ್ ಮಮತಾಜ್ಗೋಸ್ಕರ ಒಂದು ಪ್ರೀತಿಯಿಂದ-
ತಾಜ್ ತಾಜ್ಮಹಲ್ ಕಟ್ಟಿರುದು ಸಹಜಾನ -ಅ-
ಹಾ -ಇಬ್ರಾಹಂ ರೋಜಾ ಕಟ್ಟಿದ್ದು ರೋಜಾ ಕಟ್ಟಿಸಿದ್ದು ಇಬ್ರಾಹಂ ರೋಜಾ. ರೋಜಾ ಇಬ್ರಾಮ ರೋಜಾ ಅವರು ತಮ್ಮ ಸಮ ಒಂದ್ ಕಡೆ. ತಮ್ಮ ಸಮಾದಿ ಇನ್ನೊಂದು ಕಡೆ ಮಸೀದಿಯನ್ನು ಕಟ್ಟಿಸಿ ಅವರ ಒಂದು ಆಡಳಿತದ ಕಾಲದಲ್ಲಿ ಅವರು ಕಟ್ಟಿಸಿದ್ದಾರೆ.
ಹ- ಹಾ -ಹೌದಾ ಹ್ಮ್- ಹಂಗಂದ್ರೆ ಇವಾಗ- ನಿ- ಆದಿಲ್ ಶಾವರು ಏನಮ್ಮ ಇದ್ ಮಾಡಿದ್ದಾರೆ ಆದಿಲ್. ಶಾಯಿ ಅವರು ಬಿಜಾಪುರ ಮತ್ತೆ ಬಿಜಾಪುರದಲ್ಲಿ.
ವಿಜಯಪುರ ಸುಲ್ತಾನರ ಕಾಲದಲ್ಲಿ. ಬಹುಮನಿ ಸುಲ್ತಾನವನ್ನು ಹೊಡೆದ ಮೂರ್ತ ಉಂಡಾದಾಗ ಬೀದರ್- ಬ -. ವಿಜಯಪುರ್ ಹೈದರಾಬಾದ್ ಹಲವಾರು ಕಡೆಗಳಲ್ಲಿ ಸಣ್ಣ ಸಣ್ಣ ಸಣ್ಣ ಸಾಮ್ರಾಜ್ಯಗಳು. ಸಣ್ಣ ಸಣ್ಣ ಸಾಮ್ರಾಜ್ಯಗಳು ವಿಂಗಡನೆ ಆದ- ಸ ಹ -ವಿಂಗಡನೆ ವಿಂಗಡನೆ ಸಣ್ಣ ಸಣ್ಣ ಸಾಮ್ರಾಜ್ಯ ಗಳಲ್ಲ ವಿಂಗಡಣೆ ಆದವು. ವಿಂಗಡಿನೇ ಆದ ಕೂಡಣೆ ಒಂದು ಬಿಜಾಪುರದಲ್ಲಿ ತಮ್ಮ್ದು ಒಂದು ಸ. ಶುವಚ್ಛೆಯಿಂದ ಒಂದು ಸ್ವತಂತ್ರವಾಗಿ ಆಡಳಿತವನ್ನು ಪ್ರಾರಂಭಿಸಿದರು.
ಹಾ- ಅ -ಬಿಜಾಪುದಲ್ಲಿ ಗೋಲ್ಗೊಮ್ಮ ಬಿಜಾಪು. ಗುಲ್ಗುಂಬಜ್ ಒಂದ ಆಯತು ಒಂದು ಬಾರಾ ಕಾಮನ್ ಅಂತ ಆ ಬಾರ ಕಾಮ.
ಹಾ -ಬಾರ ಕಮನ್ ಅದು ಕೂಡ ಮಧ್ಯ್ಯಾ ಇನ್ನ. ಅದರ ಕಾರ್ಯ ಕಾರ್ಯವನ್ನು ಪೂರ್ಣಗೊಳ್ಳಲಿಲ್ಲ ಸರ್ ಯಾಕಂದ್ರೆ ಅದು ಇಬ್ಬರು ಇಬ್ಬರು ಕೂಡ. ಪ್ರಾರಂಭಿಸಿದ್ರು ಕೂಡ ಇಬ್ಬರು ತಲ ತಲಾ ಆಳ್ವೀಕೆಯಲ್ಲಿ ಇಬ್ಬರು ಕೂಡ ಕೆಲಸ ಮಾಡಿದ್ರು ಕೂಡ ಅದನ್ನು ಪೂರ್ಣಗೊಳಿಸಲು ಸಾಧ್ಯ್. ಅಲ ನ
ಹಾ -ಹಾ -ಹಾ
ಅವರು ಸಾಮ್ರಾಜ್ಯ ಆಡಳಿತ ಗಾರರಲ್ಲಿ ಯಾಕಂದ್ರೆ ಅವ ಆರ್ಥಿಕ ಆರ್ಥಿಕವಾಗಿ ಒಂದು ಯುದ್ದ ಯುದ್ದ ಒಂದು ಸಮರಗಳು. ಸದಸೋಸರಲ್ಲಿ ಎಲ್ಲಾ ರೀತಿಯಿಂದ ನೋಡಿದಾಗ ಅವ್ರು ಅದನ್ನು ಪೂರ್ಣಗೊಳಿಸಲು ಅವ್ರ ಕೈಲಿ ಆಗಲಿಲ್ಲ ಅದೇ ಒಂದು ರ ಸಂಲತೆ
ಹೌದಾ ಒಂದು ಹಬ್ಬ. ಅ -ಬಾರ ಕಾಮನ್ ಒಂದಐತಿ ನೋಂದು ಬಿಜಾಪುರದಲ್ಲಿ ಏನೋ ನೋಂದು ಯಾವ್ದ ಕಮ ಹ -ಹೌದಾಯ್ತ
ಇಬ್ರ ರೋಜೆ ಇ ಅವ ಊಟೆಗಳ ಅಲ್ಲಿ ಲ್ಲಿ -ಒಂದು ಒಳ್ಳೆ ಒಂದು ತೋಪ್ ಇದೆ ಸರ್ ತೋಪ ಅನ್ನು ಸುಮಾರು ಮೂವತ್ತು ಮೂವತ್ತರಿಂದ ನಲವತ್ತ ಅಡಿಗಳ ಮೇಲಿ ಇರುವಂತ ಒಂದು, ಗುಮ್ಮಟ ಕೋಟೆಯಲ್ಲಿ ಬರುವಂತಂದು ಗುಮ್ಮಟದ ಮೇಲೆ ಒಂದು ತೋಪ ನಿರ್ವಹಿಸಲಾಗಿದೆ. ಅದು ಹಲವಾರು ತೊಂಬತ್ತೇಳು ಆನೆಗಳು ತೊಂಬತ್ತೇಳು ಆನೆ. ನೂರ ಎರಡು ಒಂಟೆ ಹಲವಾರು ಪ್ರಾಣಿಗಳಿಂದ ಹಲವಾರು ಸೈನಿಕರಿಂದ ಅದನ್ನು, ತಂದು ರಾಜ್ಯ ಇರಿಸಲಾಗಿದೆ.
ಹ- ಅಲ್ಲ ನೀವೇನು ಬಿಜಾಪುರ ಬಿಜಾಪುರಕ್ಕೆ ಪ್ರವಾಸೋದ್ಯಮವಾಗಿ ಹೋಗಿದ್ದೀರಾ.
ಹಾ- ಹೋಗಿದ್ದೆವಿ ಸರ್ ಒಂದ್ ಸಲ ಹೋಗಿದ್ವಿ ಎಲ್ಲ ಮಾಹಿತಿಯನ್ನು ಸಹಾರ ಮಾಡಿದ್ವಿ. ಹಾಗಾಗಿ ಅದಕ್ಕಿಂತ ಒಂದು ಸುಮಾರು ಸರ್ ಏನಪ್ಪ ಅಂದ್ರೆ ನಾವು ಒಂದು, ಎಮ್ಮೆ -ಹ -ಸರ್ ಅಲ್ಲಿ ಸುಲ್ತಾನ್ ಸರ್ ಅವತ್ ಅವರು ಎಲ್ಲ, ಬಗ್ಗೆ ಅವ್ರ ಸ್ಪೋರ್ಟ್ಸ್ ಹ ಸ್ಪೋರ್ಟ್ಸ್ ಅವರು ಎಲ್ಲರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಅಲ್ಲಿ ಎಲ್ಲಾ ನೋಡಿ ಒಂದ್ ಇಂಟ್ರೆಸ್ಟ್ ಹ- ಒಂದು ಆಸಕ್ತಿ ಹೆಚ್ಚಿದ್ರಿಂದ ನಾನು ವಿಜಯನಗರ ಸಾಮ್ರಾಜ್ಯನೆ ಎಲ್ಲಾ ಸಾವರ. ಬಗ್ಗೆ ಅವ್ರು ಯಾರು ಕಟ್ಟಿಸಿದ್ದಾರೆ ಅವ್ರ ಹ್ಮ್
ಹಾ ಬಿಜಾಪುರದ ಸ್ವಲ್ಪ ವಿವಣೆ ಹ್ಮ ಬಿಜಾಪುರ ಅವ್ರ ಜಿಲ್ಲಾ ಒಂದು ಜಿಲ್ಲಾವಹಿಯ ಅ ಈ ಬಿಜಾಪುರವನ್ನು ಜಿಲ್ಲೆವನ ಜಿಲ್ಲೆವನಾಗಿ ಆಯ್ಕೆ ಮಾಡಿದ್ದಾರಲ್ಲ ಇವಾಗ ಎಷ್ಟರಲ್ಲಿ ಬಿಜಾಪುರವನ್ನು ಬಿಜಾಪುರದ ಎಷ್ಟರಲ್ಲಿ ವಿಷಯದಲ್ಲಿ ಜಿಲ್ಲೆಯ ಜಿಲ್ಲೆಯನ್ನಾಗಿ ಆಯ್ಕೆ ಹಾಕಿಕೊಂಡಿಿರುದು ಬಿಜಾಪುರವನ್ನು ಅವರು ಶಾ ಮೊದಲಿನ ಮ ಮೊದ್ಲಿನ ಹಳೇ ಮನೆತನ ಕಾಲದಾನವಾಗಿ ಅಧ್ಯಯನ ಮಾಡಿದಾರೆನ್ ಸರ್ ಅದು
ಅದುಳ್ಳಲ್ಲಿ ಒಂದು ಹಳೆಯ ಸುಲ್ತಾನರು ಹಳ್ ಒಡ ಒಂದು ಇವತ್ತಿನ ಜನ ಕಣ್ಣಿಗೆ ಕಾಣುವಂತ ಜಿಲ್ಲೆಯ ಜಿಲ್ಲೆಯಾಗಿ ಹೊರ ಹೊಂದಿದೆ ಸರ್ ಅಲ್ಲಿ ಹದಿದ ದಿನ ಅದು ಒಂದು ವಿಜಯಪುರ ವಿಜಯಪುರ್ ಕೂಡ ಒಂದು ಎತ್ನಾ ಬಸವರಾಜ್ ಕೂಡ ಆಳ್ವಿಕದಲ್ಲಿ ಒಳಪಟ್ಟಿರುವುದರಿಂದ
ಅವರು ಸ್ವಲ್ಪ ಹಿಂದೂ ಹಂದು ದ ಹಿಂದುತ್ವದವಾಗಿ ಹಿಂದುತ್ವದ ಬಗ್ಗೆ ಅಭಿಮಾನ ಜಾಸ್ತಿ ಇದೆ ಅ ನಿಮ್ಮ ಯಾರು ಬಿಜಾಪುರದ ಹತ್ನಾಳ್ು ಸಾಬರುೋಗ ಸ್ವಲ್ಪ ಹಿಂದುತ್ವ ಬಗ್ಗೆ ಧರ್ಮ ಒಂದು ಹಂದುತ್ ಹಾ ಹಾ
ಂದ್ರಲ್ಲಿ ಒಳ್ಳೆ ರೀತಿನ ಶುಚಿ ಬಹಳ ಶುಚಿಯಾಗಿದೆ ಸರ್ ಅದು ಬಹಳ ಶುಚಿಯಿಂದ ಕೂಟ್ಟಿದೆ ಬಿಜಾಪುರ ಜಿಲ್ಲ ಬಹಳ ಕಾನೂನುಬದ್ಧವಾಗಿ ಇಲ್ಲಲ್ಲಿ ಯಾವುೇ ಕೊಲೆ ದರಡು ಯಾವುದು ನಡೆಯರು ಸರ್ ಯಾಕಂದ್ರೆ ಯತ್ನಾಳ್ರು ಆಡಳಿತ ಅಷ್ಟು ಬದ್ದ ಕ್ರಮಬದ ಅಷ್ಟು ಅಷ್ಟು ಗನಷ್ಠ ಅಷ್ಟು ಗನಷ್ಠವಾಗಿದೆ
ಹಓ ಹಂಗಗ ಮತ್ತೆ ಇವಾಗ ಮತ್ತೆ ಇವಾಗ ಎಲ್ಲಿ ಎಲ್ಲಿಗೊಂಡಿದೀರ ನೀವು ಊಟ ಮಾಡಿದರಾ
ಇಲ್ಲ ಸರ್ ಮಧ್ಯಾಹ್ನ ಊಟ ಮಾಡ್ಬೇಕು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಊಟವನ್ನು ಮಾಡ್ಬೇಕು ಸರ್ ಸಮಯ ಬಾಳಾಗಿದೆ
ಹೌದ್ರಾ ಮತ್ತ ಮಾಡ್ಬೇಕ ನಾವು ಸ್ವಲ್ಪ ಇವತ್ತು ಗೊಂಡಿದ ನಾವು ಕೃಷಿ ಸ್ವಲ್ಪ ಕೃಷಿ ಬಗ್ಗೆ ಆಹ್ ಇಾದ ಮಾಡ್ಕೊಂಡ್ ಬರ ಮಾಡಿದೀವಿ ಕೃಷಿಗಳ ಬಗ್ಗೆ ಯಾವ ಬೀಜಭಿಿಕ್ರ ಏನಾಗುತ್ತದೆ ಮಣ್ಣಿನ ಫಲ ಕಿಡಬೇಕು ಅದರಲ್ಲಿ ಯಾವ ಯಾವ ಗೊಬ್ಬರವನ್ನು ಹಾಕ್ಬೇಕು ಗೊಬ್ಬರ ಹಾಕ್ಬೇಕು ಹಾಕಬಾರ್ದು ಮತ್ತು ಯಾವ ಗೊಬ್ಬರ ಬಿತ್ತಬೇಕು ಬಿತ್ತಬಾರ್ದು ಅವೆಲ್ಲ ಸ್ವಲ್ಪ ಪರಿಚಯ ವಿವಹರಣೆಗಳನ್ನು ತಿಳ್ಕೊಂಡ್ರಕೋಣ ನೀವು
ಮಣ್ಣ ಮಣ್ಣಿನ ಬಗ್ಗೆ ಮಾಹಿತಿ ಇತ್ತಂದ್ರೆ ಸರ್ ಯಾವ ಬೆಳೆಯನ್ನ ಯಾವ ಸಮಯದಲ್ಲಿ ಎಷ್ಟು ಬೆಳೆ ಹೋಗ
ಅತಿ ಹೆಚ್ಚವಾಗಿ ಕೆಂಪು ಮಣ್ಣಲ್ಲಿ ಬೆಳಿಬೇಕುನ್ನು ಕರಿಬ ಹರಿಯ ಮಣ್ಣ ಮೇಲೆ ಬೆಳಿಬೇಕು ಮತ್ತು ನನು ಜಂಬತಿಿಗೆ ಮಣ್ಣಲ್ಲಿ ಬೆಳಬೇಕು ಮರಳಿನ ಮರಳಿನ ಮಣ್ಣಲ್ಲಿ ಬೆಳಬೇಕು
ಗ ಕಪ್ಪು ಮಂಡಿಗೆ ಬಹಳ ಪ್ರಸಿದ್ಧಿಯಾಗಿದೆ ಯಾಕಂದ್ರೆ ಕಪ್ಪು
ಕಪ್ಪು ಮಣ್ಣು ಕಪ್ಪು ಮಣ್ಣಲ್ಲಿ ಅತಿ ಹೆಚ್ಚಾಗಿ ಏನನು ಬೆಳೀತಾರೆ ಹೇಳ್ರಿ ಸರ್ ಕಪ್ಪು ಮಣ್ಣಲ್ಲಿ ಅತಿ ಹೆಚ್ಚವಾಗಿ ಬೆಳುವ ನಮ್ಮ ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಹೊಂದಿರುವ ಜಿಲ್ಲೆಯ
ಕಪ್ಪು ಮಣ್ಣಲ್ಲಿ ಸ್ವರ್ ಕಪ್ಪು ಮಣ್ಣೆಯಲ್ಲಿ ಯಾವುದೇ ಆಗಲಿ ಅತಿ ಹೆಚ್ಚು ಚ್ಚಿಳುವರಿಯನ್ನು ಪಡೆಯಬಹುದು ಯಾಕಂದ್ರೆ ಕಪ್ಪು ಮಣ್ಣಿನಲ್ಲಿ ಹಲಾರು ಪೋಷಕಶದ್ರಿಂದ ಯ ಅಲ್ಲ ಅತಿೀ ಹೆಚ್ಚಿನ ಇಳುವರಿ
ಇಲ್ರರಿ ಇವಾಗ ಕಪ್ಪು ಮಣ್ಣು ಕಪ್ಪು ಮಣ್ಣು ಅತಿ ಹೆಚ್ಚು ಕಪ್ಪು ಮಣ್ಣನ್ನು ಒಂದ ಜಿಲ್ಲೆಯನ್ನ ಅತಿ ಹೆಚ್ಚು ಕಪ್ಪು ಮಣು ಜಿಲ್ಲೆ ಹೊಂದಿರುವ ಯಾವ ಯಾವ ಜಿಲ್ಲೆ ಅತಿ ಹೆಚ್ಚು ಅಲ್ಲಿ ಕಪ್ಪು ಮಣ್ಣು ಹೊಂದಿದೆ ಯಾವ ಜಿಲ್ಲೆದ
ರಾಯಚೂರು ಒಂದಿದೆ ವಿಜಯಪುರ್ ಒಂದಿದೆ ರಾಯಚೂರು ಅತಿ ಹೆಚ್ಚು ನೀರಾವರಿಲ್ಲಿಯ ನೀರಾವರಿ
ರಾಯಚೂರು ಅದೊಂದು ರೀ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವ ಜಿಲ್ಲೆ ಿದೆ ರಾಯಚೂರು ಶಕ್ತಿ ಶಕ್ತಿ ನಗರಗಳಲ್ಲಿ ಶಕ್ತಿ ನಗರದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ರಾಯಚೂರಲ್ಲಿ ಉಷ್ಣಾಂಶವನ್ನು ಜಾಸ್ತಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಪ್ಪ ಅಂದ್ರೆ ನಲವತ್ತೈದು ಇವ ಬೇಸಿಗೆ ಕಾಲದಲ್ಲಿ ರಾಯಚೂರಲ್ಲಿ ಬೇಸಿಗೆ ಕಾಲದಲ್ಲಿ ಎಷ್ಟ ೆ ಐವ ನಲವತ್ತೈದು ಐವತ್ತು ಐವತ್ತೈದು ಪರ್ಸೆಂಟೇಜ್ ಅ ಐವತ್ತೈದು ಪರ್ಸೆಂಟ್ ಡಿಗ್ರಿ ಸೆಲ್ಸಿಯಸ್ ಬಿಸಿಲುವನ್ನು ಹೊಂದಿತ್ ರರಿ ರಾಯಚೂರಲ್ಲಿ ಅದ್ರಾಗ ಅಲ್ಲಿ ಶಕ್ತಿ ನಗರಲ್ಲಿ ಕರೆಂಟ ರಾಯಚೂರು ನಗರದಲ್ಲಿ ಕರೆಂಟ್. ತುರಿ ಕಣಜವಾಗಿದೆ ಕಲಬುರಗಿ ಕಲಬುರಗಿ ಜಿಲ್ಲೆಯನು- ಲ- ಕಲಬುರಗಿ ಜಿಲ್ಲೆಯನ್ನು ಅತಿ ಹೆಚ್ಚು- ತೊಗರಿ ಕಣಜ ಎಂದು ಕರತಾರೆ ಐತಿ ತೊಗರಿ ಕಣಜೆ ಎಂದು ಯಾವ ಜಿಲ್ಲೆಗೆ- ರ -ಗುಲಬರ್ಗವನ್ನು ಕರೀತಾರೆ ಕಲಬುರಗಿ ಗುಲಬರ್ಗ ಅವಗನ ಅವವಾಗಿಗನ ಮೊದಲನೇ ಹೆಸರು ಕಲಬುಗಿ ಇವವಾಗಿನ ಹೆಸರು ಕಲಾ ಅವವಾಗಿ ಮೊದಲನ ಮೊದಲ ಹೆಸರು ಗುಲ್ಬಾರ.
ಹಲ್ ಬರಾಗ ಈಗ. ಅದು ಸುಲ್ತಾನದ ಕಾಲದಲ್ಲಿ ಕಲ ಗುಲ್ಬರ್ಗ ಆಗ್ತತಿ ಕಲಬುರ್ಗಿ. ಎಂದು ಪ್ರ
ಪ್ರಸಿದ್ಧಿ ಆಗಿದೆ ಹಾ ಹೌದ್ರಿ ಪ್ರಸಿದ್ಧಿ ಆಗಿದ್ರಿ ಅದು. ಇವ ತಗರಿ ಕಾಣ ಜ ಅಂತ.
ಕಡಿತಾ ಕಿತ ಯಥವ್ರ ಗ ಬಿಜಾಪುರನ್ನು ಗುಮ್ಮಟ್ಟಿಗಳ ನಗರ ಆರರ
ಗುಮ್ಮ ಅದು ಹೋಗಕ್ಯರಿ ಗುಮ್ಮಟಿಗರಿಗಳ ನಗರ ಅಂದು ಕರೆಯೋದು ಹೋಗಕೇರಿ ಮತ್ತತ್ ನ- ಅಥವಾ ಅತಿ ಹೆಚ್ಚು ತೊಗರಿ ಬೆಳೆ ಇ ತೊಗರಿ ಉತ್ಪಾದನೆ ಬೇರೆ ಕಡೆ ಬೇಳೆ. ಬಳೆಗಳು ಉತ್ಪಾದನೆ ಆಗ್ತದೆನ್ ರ್ರೀ ಸರ ಸರಬರಾಜು ಆಗ್ತದಲ್ಲಾ. ಎಲ್ಲಿಂತ ಆಗ್ತ ಅಂದ್ರೆ ನಮ್ಮ ಕಲಬುಗ ಜಿಲ್ಲೆಯಿಂದ ಸರಬಾಜ ಆಗ್ತದೆ ಅತಿ ಹೆಚ್ಚು.
ನಮ್ಮ ಕಲಬುರಗಿಯಲ್ಲಿ ಅತಿ ಹೆಚ್ಚು ಕಲಬ ತೊಗರಿ ಬೆಳೆದರೆ ಪಂಜಾಬ್ ಅಲ್ಲಿ ಅತಿ ಹೆಚ್ಚು ಗೋ್ದಿ ಬೆಳೆಯಲಾಗುತ್ತೆ.
ಪಂಜಾಬ್ ಆದ್ರ ಪಂಜಾಬ್ ಆಯ್ತು ಗೋಧಿ ಗೋಧಿಬತ್ತನ ಜಿಲ್ಲೆ ಅಂದ್ರೆ ಪಂಜಾಬ್ ರ್ರೀ.
ಇಲ್ಲಿಂದ ಅಲ್ಲಿಗೆ ಗೋಧಿ ಅಲ್ಲಿಂದ ಇಲ್ಲಿಗೆ ಗೋಧಿ ಬರುತ್ತೆ ಇಲ್ಲಿಂದ ಅಲ್ಲಿಗೆ ತೊಗರಿ ಹೋಗುತ್ತೆ. ಸರ್ ಸ್ವಲ್ಪ ನಮ್ಮ ಸರ್ ಅವ್ರು ಫೋನ್ ಹ್ತಾ ಇದ್ದೀರ ಆಮೇಲೆ ಕಾಲ್ ಮಾಡ್ತೀವಿ ಸರ್.
ಅ